ಏನಿಲ್ಲ
ಹಾ ಊಟ ಎಲ್ಲ
ಹ್ಮ ಮಾಡ್ಬೇಕು ನ ಊಟ ಏಳ್ ಗಂಟೆ ಅಲ್ಲ
ಹಾ ಹಾ ಹಾ ಆದಲ್ ಮಧ್ಯಾಹ್ನ ಊಟಕ್ಕೆ ದ್ ನಾನ ರಾತ್ರಿ ಊಟಲ್ಲ ನಂದು ಆತ್ ನೋಡ ಹ್ಮ್ ಹೇ ಅನ್ನ ಸಾರಾ
ಹ್ಮ್
ಅದೇ ಇದ್ದಿದ್ದೆ ಏ ಈ ಕಡೆ ಎಲ್ಲಾ ಬಾವ ಬೆಂಗಳೂರ್ ಕಡೆ ಎಲ್ಲ ಎಲ್ಲಿ ನೋಡತಲ್ಲ ಎಲ್ಲ ಬರಿ ಅನ್ನ ಸಾರಾ ಅನ್ನ ಸಾರನ್ನ ಹೊೋಡ್ತಾರೆ ಈ ಕಡೆ
ರಾಗಿ ಮುದ್ದೆ ಕೊಡ್ತಾರ ತೊಟ್ಟಿ ಆಗತರ
ಏನ್ ನಮ್ ಕಡೆ ಆದ್ರೆ ಹೆಂಗ ರೊಟ್ಟಿ ಚಪಾತಿ
ಇಲ್ಲಯ ಆ ನಮ್ ಕಡೆ ರಾಗಿ ಮು್ದೆ ಅಲ್ಲಲ್ಲ ಹ್ಮ್
ಹ್ಮ ರೊಟ್ಟಿ ಚಪಾತಿದ್ರು ಅಂತ ಪ ಹ ಹಾ ನಿಮ್ದಿದ್ರೆ ನಮ್ದ ಇದ್ದಾಗ ನೋಡ್ಬಿ
ನಮ್ದೇಲ್ಲ ಜೀವನ್ ಹ
ಏ ನೀವ ಹಿಂಗಂದ್ರೆ ಹೆಂಗೋ
ಸಂಜೆ ಹೋಗ ಮತ್ತೆ ಏನಾಯ್ತು ಓದ ಏನೇ ಆಗ್ಲಿ ಬಿಡ್ ಓದು ಓದ ಓದ ಒಂತರ ಈ ರೋಬೋಟ್ಗಳು ಇರ್ತಲ್ಲ ಹಂಗ ಎಂ ಅತ್ರ ಕಡಬಿಟ್ಟು
ನೀವೇನ್ ನೀವು ಹದ್ನಾರ ಹೊಓಡತ್ರಿ ಓದೇರಿ ಓದತ್ತರಿ ಈ ಕಡೆ ನಮವು ಹಓದಾಕ ಆಗವತ್ ಸುಮ್ಕಂದ ರಾಕ ಆಗವತ್
ನೀ ಎಷ್ಟು ಒದಿ ಅನ್ನೋದು ಮುಖ್ಯ ಆಗಲ್ಲ ಎಷ್ಟು ಅಂಕಗಳಗಳನ್ನು ತಗಿ ಅವ ಮು ಹ
ಹ ಹ ಹಾ ಹ್ಮ್ ಹಂಗ ಬ ಜನಾವರ
ಯಾಕಂದ್ರೆ ಇಲ್ಲಿ ಅಲ್ಲ ಅಲ್ಲ ಇಲ್ಲಿ ಜನಗಳು ನೀವು ಮಾಡಿದ್ ಕೆಲ್ಸ ನೋಡಲ್ಲ ಬ ಫಲಿತಾಂಗಳು
ಹ್ಮ್ ಫಲಿತಾಂಶ ನೋಡ್ ನಿನ್ ಹೆಂಗ ನೀ ಹೆಂಗರ
ಹ್ಮ್ ಅದ ಇನ್ನೊಂದು ಅದು ಅದನ್ನ ಅದುಕಲ್ಲ ನೀ ಕೆಲ್ಸ ಮಾಡ ಬಿಡು ಫಲಿತಾಂಶ ತೆಗದೆ ಒಂದು ಕೆಲೆ
ಹ್ಮ್ ಫಲಿತಾಂಶ ತೆಗೋದ ಆದ್ರೆ ಏನ್ ಮಾಡ್ತ ಈಗ ಒಬ್ಬೊಬ್ಬರು ನೋಡ ಫಲಿತಾಂಶ ತೆ ಆದ್ರ ಅವ್ರಿಗೆ ಏ ಅದ್ರ ಬಗ್ಗೆ ಗೊತ ಇರಲ್ಲ ಅದ್ರ
ಹ್ಮ್ ಏ ತಗೊಂಡು ಏ ಮಾಡ್ತರ ಹೇಳಿ ಅದು ಉಪಯೋಗಿಲ್ಲ ಪಲ್ಲಿತ್ ಅಂಶದೇಕಟ್ಟೆ ನೀ ಮುಂದ್ ಕೆಲ್ಸ ಮಾಡಕ್ ಹೋದ ಅಂದ್ರೆ ಅವ್ರು ನೀ ಏನೇನ್ ಮಾಡ್ವಿ ಏನೇನ್ ತಲೆ ಉಪಯೋಗ ಮಾಡ್ಕೊಂಡು ಅದ ಕೇಳೋದಿಲ್ಲ ಕೆಲಸ ಆಯ್ತಾ ಇಲ್ಲ ಫಲಿತಾಂಶ ಕರೆಕ್ಟ್ ಆಯ್ತಾ ಇಲ್ಲ ಅಷ್ಟ ಚ ಮುಗಿತ
ಅದ ಅದೇ ಫಲಿತಾಂಶ ಮಾಡ್ಬೇಕಾದ್ರೆ ಆದ್ರೆ ಏನ್ ಬೇಕು ಲ್ಲ ಅದು ಗೊತ್ತಿರ್ಬೇಕ ಅದ ಹ್ಮ್ ಅಷ್ಟ ತೊಂದರೆೆ ಈಗ ಆ ಬುದ್ಧಿ ಇರ್ಬೇಕು ಒಂದ ಸ್ಲ್ಪಲ್ಲಾ ಬಬ್ರಾಂಗ ಬರ ಒತ್ತಾರು ಒತ್ತಾರ ಒ ಏನ್ ಅದ್ರ ಬಗ್ಗೆ ಏನ ಅರ್ಥ ಮಾಡ್ಕೋಲ್ಲ ಅವ್ರ
ಅರ್ಥ ಮಾಡ್ಕೊಂಡಿದೆೇನ್ ಮುಡಕ ಈಗ ನ ನೀನ್ಗೆ ಎಷ್ಟು ವಿಷಯಗಳದು ನಿಮ್ಗೆ
ಹ ನಮಗ ಐದ ಅದ ಅವಗ
ಹಾ
ಹ್ಮ್ ಹ ರಾಸಾಯನ ಇಲ್ಲ ಇ ಭೌತಶಾಸ್ತ್ರ ಹಾ ಭೌತಶಾಸ್ತ್ರ ಗಣಿತ ಮತ್ತ ಇ ನಮ್ಮ
ಯಾವ್ದು ಉತ್ಕರ್ಷ ಶಾಸ್ತ್ರ ಏನ ಅದಕ್ಕ ಏನತ್ತಾರೆ ಉತ್ಕರ್ಷ ಅಂತ ಹೇಳ್ರ ಏನ
ಯ ಹಾ ವಿದ್ಯುತ್ ಏನು ಹಾ ವಿದ್ಯುತ್ ಮತ್ತುಗೂ ಸಂ ಪರ್ಕಣ ಶಾಸ್ತ್ರ ಒಂದೈತೆ
ಹ್ಮ್
ಹ್ಮ್ ಆಮೇಲೆ ಇನ್ನೊಂದ್ ಯಾವ್ದಂದ್ರೆ ಇನ್ನೊಂದ ಸಿ ಎ ಭಾಷೆ ಐತಿ
ಹಾ ಇದ್ರಲ್ಲಿ ಅಲ್ಲಲ್ಲ ಐ ಐದು ಐದು ವಿಷಯಗಳು ಅದಲ್ಲ ನಿನಗ್ ಇದರಲ್ಲಿ ಉಪಯೋಗಕ್ಕೆ ಬರೋದು ಎರಡೆ ಈ ಭಾಷೆ ಇನ್ನೊಂದು ವಿದ್ಯುತ್ ಮತ್ತು ಸಂಪರ್ಕಗಳು ಈವಟ್ಟ ಮತ್ತೆ
ಹ್ಮ ಅದೇ ಗತ್ತ ಅದೇ ಅವಡ ಕಲಿಬೇಕತ ಇರುತ್ತ
ಹ ಇಲ್ಲ ಇಲ್ಲ ಭೌತಶಾಸ್ತ್ರ ಭೌತಶಾಸ್ತ್ರ ಸ್ವಲ್ಪ ಮಟ್ಟೆ ಅದು ಸ್ವಲ್ಪ ಬೇರೆ ಅಂದ್ರೆ ಅವ್ರು ಹೇಳ್ಕಡ ಭೌತ್ವ ಶಾಸ್ತ್ರ ಬಹಳ ದೊಡದಿದೆ ಏ ಬೇಕಾಗಿರೋ ಭೌತಶಾಸ್ತ್ರ ಬೇರೆ ಅದ್ರಲ್ಲಿ ಇರ್ಬಹದು ಶ
ಹ್ಮ್ ಹೌದಾ
ಹ
ಹಂಗ ಆದ್ರೆ ಇವ್ರು ಏನಂದ್ರೆ ಇವ್ರ ಶಾಲಾ ಕಾಲೇಜುಗಳು ಹೇಳ್ತಾರ ನೋಡ ಅದ್ ಏನು ಅಂದ್ರ ಅರ್ಧಕರ್ಧ ಏನು ಅಂದ್ರ ಉಪಯೋಗ ಇರಲ್ಲ ಸುಮ್ನೆಂಗ ಅವ್ರ ಮೇಲೆ ದ್ರ ಅವ್ರಿಗೆ ಇದ್ ಬರ್ತೈತಿ ಅವ್ರರು ಇದ್ ನಮಗ್ ಅದನ್ ಹೇಳ್ತಾರ ಏನ್ ಉಪಯೋಗ ಆಯ್ತು ಇಲ್ಲೋ ಏನು ನೋಡೋದೇ ಇಲ್ಲ ಅವರು
ಅದಕ್ಕೆ ಫಲಿತಾಂಶ ಅಷ್ಟೇ ಉಪಯೋಗ ಅಂತ ಹೇಳಿದ್ ನಾನು
ಹಾ ಹಾ
ಹ್ಮ್
ಅಂದ್ರೆ ಏನ್ ಮತ್ತ ಏನ್ಲ್ ನೋಡ್ ಅಭಿ
ಹಂಗ ಚದರಂಗ ಆಡಕ್ ಬರ್ತಾನ ಸ್ವ ಸ್ವಲ್ಪ ಕಲಿ ಬರ್ತಾರ ಎಷ್ಟದ್ ನಿನ್ ಅ ಕಾಣಕಗಳಾದ್ ಳಗೆ
ಅದ್ರಾಗ ಮುನ್ನೂರು
ಹ್ಮ್ ಹ್ಮ್ ಹ್ಮ್ ಹ ಹ ನನ್ ಹಂತನ ಜಾಸ್ತಿ ಅ ನಾನು ಎಷ್ಟು ಹದ್ನೈದುನೂರ ನಲ್ವತ್ತು ನೋ ಮುಟ್ಟಿದ್ದೆ
ಹದ್ನೈದನೂರ ನಲ್ವತ್ ನಾಲ್ಕ ಹ ಹಂಗ ಹಂಗ ನೋಡಕ್ ಹೋದ್ರ ನಮ್ದ ನಾ ಹೊ ನಾಕ್ನೂರ ಐವತ್ತರ ಮಟ್ಟ ಇತ್ತು
ಹ್ಮ್ ಈಗ ನನ್ನದ ಕಡಿಮೆ ಆಗಿದೆ ಅಂದ್ರು ಹನ್ನೆರೇಡುವರಿನುರ ಮೇಲೆದ ಅದ ಮೂರ್ ನೂರ ಹತ್ತ ಆತ್ತ ಇನ್ನಂದ್ ಸಾವಿರ ಸೇರ್ಸ್ರ ನಮ್ದ ಬರುತ್ತತ್ತು ಕಡಿಮಿ
ನಾ ಈಗೀಗಂದ್ರ ಮೊದ್ಲಿಂದ್ರ ಆ ಮೊದ್ಲು ಆಡುತ್ತಿದ್ದೇನ ಐದ್ನತೆಗೆಲ್ಲ ಕಲ್ತಿದ್ ನಾನು ಆಟ ಆಡಕ ಆಮೇಲೆ ಹ ಐದ್ನತೆ ಕಲತ್ ಮೇಲೆ ಜಾಸ್ತಿ ಅವಾಗ ಆಡೇ ಇಲ್ಲ ನಾನ
ಹ್ಮ್ ಹ್ಮ್
ಹ್ಮ್ ಆಮೇಲೆ ಆಡದ್ದ ಯಾವಾಗಂದ್ರೆ ಆ ಏಳು ಎಂಟು ಅಷ್ಟ ಆಡಿಲ ಅದ ಆದ್ಮೇಲೆ ಆಡ ಇಲ್ಲ ವಾಪಸ್ ವಾಪಸ್ ಈಗ ಆಡಕ್ ಸ್ಟಾಟ್ ಮನ್ ಮತ್ತ
ಗೆಳೆ ಕಲ್ಸಿದತ್ ಅವಾಗ ಎಲ್ಲರುೂ ಹುಚ್ಚು ಕಲಿಬೇಕ ಅನ್ನೋದು ಚದರಂಗ ಅದ್ರ ಸಯಾಗಿ ಎಲ್ಲರು ಕಲ್ತ
ನಮ್ಮಲ್ಲಿ ಹೆಂಗ ಗೊತ್ತ ನಮ್ ಶಾಲ್ಯಾಗ ಆಡಾಕ ಬಿಡ್ತ ಲಿನ್ನುವಾ ಹಿಂಗ್ ಏನಾರು ಇಂಗ ಅಂದ್ರೆ ತಿ ಚದರಂಗ ಎಲ್ಲ ಯಾರ ಯಾರ ಆಡೋ ಕಾಣಸುತ್ತ ಚಂದ್ರ ಇ ವಸತಿ ನಿಲಯ ನೋಡಕೋಳವರ ಅವ್ರು ಬಂದ ತಗೊಂಡ ಹೋಗ್ಬಿಡ್ತಿದ್ರು ಅದನ್ನ ಇದೆಲ್ಲ ಅಂದ್ರೆ ಇಲ್ಲಿ ಇಟ್ಕೊಳ್ಳ ಹಂಗಿಲ್ಲ ಅಂತ ಅ ಹೇಳೋರ
ಹ ಇಲ್ಲ ನಮ್ಗ್ ಆತರ ಏನ್ ಮಾಡಿಲ್ಲ ಆದ್ರೆ ಏನ್ ಗೊತ್ತ ಹತ್ತಾ ಆಯದು ಅಂದ್ರೆ ಮೋ ಆಡ್ತಿದ್ದೆ ಈಗ ಹುಚ್ಚ ಆಗ್ಬಿಟ್ಟೈತೆ ಜಾಸ್ತಿ ಆಡೋದು ಆಡೋದು ಆಡೋದು ಆಡೋದು ಆಡೋದು ಎಷ್ಟು ಆಡದು ನಿಜವಾಗಿನು ಹಾ ಆಡ್ಬೇಕು ಹುಚ್ಚ ಆಬಡ್ದು ನ
ಹ್ಮ್ ಹಂಗ ಏನೋ ಮಿತಿ ಮೀರಿ ಆತಂದ್ರೆ ಎಲ್ಲಾ ಅಲ್ ಅದಕ್ಕೆಲ್ಲ ಹುಚ್ಚಾಗೆ ಬಿಡ್ತಾರೆ
ಹಂಗ ನೋಡಪ್ಪ ಹ್ಮ ಮತ್ತ
ಹಂಗ ನ್ ಮ ಲ್ಲ ಏ ಹಾಡಕ್ ಹೋಗಲ್ಲೇನ್ನು
ಹ ಇಲ್ಲ ಒಮ್ಮಿ ಹೋಗಿ ಹಾಡಕ್ಕ ಆ ಹೋಗಿದ್ದೆ
ಹ್ಮ್
ನಡಿತ ಸೌಲಭ್ಯಲ್ಲ ಇರ್ಬೇಕ ಅದ ರೊಕ್ಕ ಕೊಟ್ಟ ಹೋಗಿದ್ನಲ್ಲ ಅದಕ್ ನಮಗೆ
ಹ್ಮ್ ನಡೀತಾವ ಮತ್ತ
ಏನ್ ಈಗ ಏನ್ ಎಲ್ಲಾ ಮಳೆ ಬರುವ ಆಕಾರ ಆಗೈತಿ ರಾತ್ರಿ ಅಷ್ಟ ಮಳೆ ಬರತ್ ಅನ್ಸತ್ತೆ ಏನ್ನು ಹ್ಮ್
ಅಂದಾಗೆ ಇದಾಗದು
ಹ್ಮ್ ಹೌದು ಅಲ ಒಬ್ಬೊಬ್ರಿಗೆ ಮನಿಬೇಕು ಒಬ್ಬ ರೈತ್ರಿಗ ಹಂಗ ಮಳೆ ಆಗ್ಬಾರ್ದತೆ ಇರುತ್ತೆ
ಒಗೆಂಗಲ
ಹಾ
ಮಳಿ ಎಲ್ಲರೂ ಬೇಕಂತಾರ
ಇಲ್ಲ ಈಗ ನೋಡಿ ಈ ಅಂದ್ರೆ ಈಗ ಯಾವಾಗ ಅಂದ್ರೆ ಈಗ ಇದ್ ಮಾಡ್ತಿರ್ತಾರಲ್ಲ ಅಂದ್ರ ಎಲ್ಲ ಬೆಳೆ ಬೆಳೆದಿರ್ತಾರ ಬೆಳೆದ್ ಇನ್ನೇನ್ ಆ ಆ ಸಮಯದಾಗ ಯಾರೆಲ್ಲ ಮಾಡಿತ ಅವಾಗ ಅವ್ರಲ್ಲಾ ಹಂಗ ಮಳಿ ಆಗ್ಬಾರ್ದಂತ ಅವಾಗ್ ಮಾಡಿ ಬರುತ್ತೆ
ಹ್ಮ್ ಹಂಗಗೆ ಇರುತ್ತೋ ಅಯ್ಯಮ್ಮಡ ಬರ್ಲ್ಲ ಮತ್ತೆ
ಮತ್ತೆ ಏನೆಲ್ಲ ನೋಡ್ಬೇಕ
ಹ್ಮ ಹ ಹಾ
ಹ್ಮ್
ಅಲ್ಲಕ್ಷಮಾಲ ಇದು ಏನ್ ಹೇಳಕ್ತಿದ್ನಲ್ಲ
ಏನಾ
ಹ ಹ ನಾವು ಈಗ ಹೊಂಟವ ಗೆಳೆಯರೆಲ್ಲಾ ಅನ್ಕೊಂಡಿದ್ವಿ ಹೋಗ್ಬೇಕತ್ತ
ಹಾ
ಅದ್ಮಾನ ಆಬೇಕದು ನೋಡ್ಬೇಕು ಏನಾಗುತ್ತತ್ತಾನ
ಹ್ಮ್ ಹ್ಮ್ ನಮ್ಮದ ಎಲ್ಲಾ ಈಗ ಎಲ್ಲಾ ತಯಾರಿ ಎಲ್ಲಾ ಈ ತ
ಹ್ಮ್
ಹ್ಮ್ ಅಲ್ಲಿ ಅಲ್ಲೆಲ್ಲಿ ಹೋಗ್ಬೇಕು ಕೇಳ ಒಳಗ ಒಂದ್ ಹತ್ತು ಹತ್ತು ಜನ ತಯಾರದಾರತ್ತ ಈಗ ಅದ್ರ ಎಷ್ಟ್ ಜನ ಅಂದ್ರ ಕೊನೆ ಕ್ಷಣಕ್ ಬಂದ ಬರಲ್ಲ ಅಂತ ಹಳ್ತಾರ ಗೊತ್ತಿಲ್ಲ ಹ ಹ ಸೇಮ್ ಹಿಂಗಲ್ಲ ಅಂದ್ರ ಆರು ತಿಂಗಳಿಂದ ನು ಹಿಂಗೆ ಎಲ್ಲಾ ತಯಾರಿ ಮಾಡ್ರ ಅವಾಗ ಯೋ ಜನ ಈ ಅಂದ್ರ ಮಾಡುವಾಗ ಯೋಜನಾ ಅಂತ ಇರ್ತದೆ
ಹ್ಮ್ ಏನಂದ್ರ ಇದು ಎಲ್ಲರು ಆಮೇಲೆ ಹೋಗದಂತಲ್ಲ ಪ್ಯಾಕೇಜ್ ಹಂಗ ಏನ ಇದು
ಹಾ ಅಂದ್ರೆ ಯೋಜನಾ ಅಲ್ಲ ಹಂಗಲ್ ಪ್ಯಾಕೇಜ್ ಅಲ್ಲ ಯೋಜನೆ ಹೋಗಕ್ ತಯಾರಗಿದ್ರರು ಹುಡುಗೂರು ಗೆಳೆಯರೆ ಎಲ್ಲಾರೂ ಆದ್ರ ಅದು ಕೊನೆ ಬರೋವರೆಗೆ ಅಂದ್ರ ಮೂರ ಜನ ಅವಳದಾರಲ್ಲಿ ಹ ಮೂರು ಜನ ಇದ್ರರು ಅವ್ರ ಮೂರು ಜನ ನಡ ಅವ್ರರು ಮೂರೈ ಜನ ಹೋಗಿ ಬಂದ್ರು ಮತ್ತೆ
ಅದೇ ಹಂಗೆ ಇರ್ಬೇಕು ಯಾಕಂದ್ರೆ ಅವ ಯಾರು ಬರ್ಲ ನಮ್ಮ ನನ್ ಗುಡ ಅಂತ ಎಷ್ಟಾಗಿ
ಹ ಸುಮ್ಮ್ ಎಲ್ಲ ಮಾತಾಡೋದಷ್ಟೇ ಅಲ್ಲಿ ಹೋಗೋದಿಲ್ಲ ಏನಿಲ್ಲ
ಹಲ್ಲ ಈಬ ಕಂಗಿಂಗ ಎಲ್ಲವರ್ ತಯಾರ್ ಮಾಡ್ತಿರ್ತಲ್ಲಾ ಅವಾಗ ಎಲ್ಲರು ಹಾ ಹೋಗ ಹ್ಮ್ ಹ್ಮ್ ಅಂತಿರ್ತಾರೆ ಅದಾದ್ಮೇಲೆ ಮುಗಿಯತ ನಾವ್ಯಾರು ನೀವ್ಯಾರು ಹಂಗೆ ಇರ್ತವ ಎಲ್ಲ
ಹ್ಮ್ ನಮ್ದ ಒಮ್ಮಿ ಏನತ್ತು ಊರೊಳಗಿದ್ನನೆ ಅಂದ್ರೆ ಇದೇವಾಗ ಒಂದ್ ಒಂದ್ ವರ್ಷದಿಂದ ಹಿಂಗ ಎಲ್ಲಾ ಎಲ್ಲಾ ಪರೀಕ್ಷೆ ಎಲ್ಲಾ ಮುಗ್ದಿದ್ವ ಐದ್ ತಿಂಗಳು ಖಾಲಿ ಅಲ್ಲ ನಾನನ್ನ್ನೊಬ್ ನು ಕೆಯ ಹ ಮಧ್ಯಾಹ್ ಕೂತ್ ಬೇಜಾರ್ತ್ರ ಬೈಕ್ ತಗೊಂಡ್ ಬಂದಿದ್ದ ಅಂದ್ರೆ ಗಾಡಿ
ಹ್ಮ್
ಗಾಡಿ ತಗೊಂಬಂದ್ ಮ್ಯಾಹ್ ಮಧ್ಯಾಹ್ನ್ ತಗೊಂಬ ಬ್ ಹಂಗ ಎಲ್ಲಾದ್ರು ಹೊ ಇರು ಹೋಗ್ಬೇಕಕ್ಂತ ಇಬ್ರು ಸೇರಿ ತಯಾರಿ ಮಾಡಿದ ಎರಡು ಗಂಟೆಗೆ ಮಧ್ಯಾಹ್ನ ಹ್ಮ್ ಮಧ್ಯಾಹ್ನ ಎರಡ್ ಗಂಟೆಗ ಎಷ್ಟ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ
ಹ್ಮ್
ನ ಒಂದ ಇದಐತ ಜಲಪಾತ ಅಂಬುಲಿತ್ತ ಊರ ಅಂಬುಲಿ
ಹ ಪ್
ಆ ಕಡೆ ಮಹಾರಾಷ್ಟ್ರದ ಕಡೆ ಬರ್ತ್ ಬಿಡದ ನೂರ ಇಪ್ಪತ್ತೈದು ಕಿಲೋಮೀಟ್ರ ಮನ್ಯಾಗ ಹೇಳಿಲ್ಲ ನಲೆ
ಹ್ಮ್
ಹಂಗ ಬೈಕ್ ತಗೊಂಡ ಒಂದ್ ಬ್ಯಾಗ ಒಂದ್ ರೆನ್ ಕೋಟೆ ಒಂದ್ ಟ್ರ್ಯಾಕ್ ಸೂಟ್ ತಗೊಂಡ್ ಹೋಯ್ಬಿಟ್ಟು ಇಬ್ರು ಅವ್ರ ಮನ್ಯಾಗ ಗತ್ತಲ್ಲ ನಮ್ಮ್ ಮಯಾಗ ಇಲ್ಲ ಹಾ ಅ ಈ ಇಲ್ಲಾ ಅಲ್ದೆ ಹೋಗ್ಯವು ಎಲ್ಲಾ ಆತಲ್ಲಿ ಎಷ್ಟು ಮಧ್ಯಾಹ್ನ ಎರಡು ಗಂಟೆ ಬಿಟ್ಟು ಹ್ಮ್ ಆಲ್ಮ ದ್ರ ಅದಿನ ಪೂರಾ ರೋಡ್ ಖಾಲಿ ಇತ್ತದ್ರೆ ಹೋಗುವಾಗ ಮಾತ್ರ ಮಜಾ ಮಸ್ತ್ವತ್ತ ಮಂಜು ಮಳಿ ಹನಿ ಏನ್ ನೀರ ಎಲ್ಲಾ ಚೆನ್ನಾಗಿತ್ತ ಅಂದ್ರೆ ಹಿಂಗ
ನಾನು ನಾ ಹೋಗಿದ್ದು ಜಲಪದ ನಾ ಎಲ್ಲಿ ಹೋಗಿದ್ದನಿ ಅಂದ್ರೆ ಇದಕ್ ಹೋಗಿದ್ದೆ ಜೋಗ ಜಲ್ಪತಾ ದ್ದು ಅದು ಯಾವಾಗ ಮೂರನೇ ತದಾಗ ಹೋಗಿದ್ದು ಅದಾದ್ಮೇಲೆ ಹೋಗ್ಲಿ ಅಲ್ಲ ಇಲ್ಲಿ ಅವಾಗ ಸಮಯ ಏನು ಇತ್ತು ಸಣ್ಣವರು ಮನೆಗ ಎಲ್ಲ ಒಡಡ್ರಿಗದುಡ್
ಹ್ಮ್ ಹ್ಮ್ ಒಂಥರ ಚೆನ್ನಾಗಿರುತ್ತದಂದ್ರರು ಹೋದ್ಮ ಮೇ ಹೋದ್ಲೆ ಬಂದು ಲಾಸ್ಟ್ಗ್ ಬರೋದಕ್ ಏನತ ಒಂಬತ್ ಗಂಟೆ ಆತ ಅದ ಕರೆಕ್ಟ್ ಅದ ಸಮಯದ ಏನತ್ತು ನಮ್ಮ್ ದೋಸ್ತ ಇದ ಅವ್ರ ಪಪ್ಪ ಫೋನ್ ಹಚ್ಚಿದ್ರ ಎಲ್ಲ ಇದೀರಿ ಏನ್ ಮಾಡತ್ತೀರಿ ಇನ್ನ ಯಾಕ ಬಂದಿಲ್ಲ ಹಂಗ ಹಿಂಗ ಅಂತ ಅವಾಗೇನ ಇದು ನಾವ್ ಬರುವಾಗ ನೋಡು ಚಿಕ್ಕೋಡಿ ಊರೊಳಗ ಸಿಕ್ಕು ಕರೆಕ್ಟ್ ಆದ ಸಮೇದಾಗ ಅವ್ರ ಪಪ್ಪಾರರು ಅಲ್ಲ ಇದ್ರ ಎಲ್ಲಿ ಹೋಗಿದ್ರೆ ಹಾ ಹಾ